ಹಾ ಹೇಳಿ
ಅಣ್ಣ ನಾನಣ್ಣ ನಿಮ್ಮ ಇದು ಏರಿಯಾದಾನು ನಿಮ್ಗೆ ಗೊತ್ತಲ್ಲ ಹಾ ಅಣ್ಣ ನಂದು ಈಗ ಪಿ ಯು ಕಾಲೇಜ್ ಇದೆ ಎಕ್ಸಾಮ್ ಮುಗಿತು ನಾನು ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜಿಗೆ ಸೇರ್ಬೇಕು ಅಂತ ಇದ್ದೀನಿ ನೀವ ಸೇರಿದೀ ಅಲ್ಲ ಆ ಕಾಲೇಜಲ್ಲೇ ಸೇರ್ಬೇಕು ಅಂತಿದ್ದೀನಿ
ಹಾ
ಬರ ಅಲ್ಲಿ ಅಡ್ಮಿಷನ್ ಮಾಡ್ಬೋ ಮಾಡ್ಕೊಬೋದ ಅಣ್ಣ
ಮಾರ್ಕಬಹದು ಚೆನ್ನಾಗ ಕಾಲೇಜ್ ಕಾಲೇಜ್ ಕ್ಯಾಂಪಸ್ ಎಲ್ಲಾ ಚೆನ್ನ ಐತಿ ಅದಕ್ಕೇನ್ ತೊಂದರೆ ಇಲ್ಲ ಪ್ಲೇಸ್ಮೆಂಟ್ ಆಗತ್ ನಿನ್ಗೆ ಆರಾಮ್ಸೆ ತುಂಬ ನಿಂಗ ಏನೇ ಬೇಕಂದ್ರು ಹೆಲ್ಪ್ ಮಾಡ್ತೀನಿ ಅಡ್ಮಿಷನ್ಂದ ವಿಷಯ ಆಗ ಪ್ರ ೊಂದು ವಿಷಯ ಆಗ್ಲಿ ಟೀಚರ್ಸ್ ಎಲ್ಲಾ ಬ ಒಳ್ಳೆ ಹೆಲ್ಪ್ ಮಾಡ್ತಾರ ನಿನಗೆ ಒಳ್ಳೆ ಚೆನ್ನಾಗ ಕಾಲೇಜ್ ಕಾಲೇಜಿನ ಬಗ್ಗೆ ಏನು ಮಾತಾಡಂಗಿಲ್ಲ ನೀನ್ ಹೆಂಗ್ ಓದ್ತಿಯಯ ನೀನ್ ಹೆಂಗ ಇರ್ತಿಯಯ ಅದ್ರ ಮೇಲೆ ಡಿಪೆಂಡ್ ಅಷ್ಟೇ ಟೀಚರ್ಸ್ ನಿನ್ಗೆಲ್ಲಾ ಕರೆಕ್ಟಾಗಿ ಹೆಲ್ಪ್ ಮಾಡ್ತಾರೆ ನೀನು ಕರೆಕ್ಟ್ ಆಗ ಓದಿ ಕರೆಕ್ಟ್ ಆಗ ಇದು ಮಾಡ್ಕೊಂಡ್ ಇದಿದ್ರೆ ಎಲ್ಲಾ ಚೆನ್ನಾಗಿರುತ್ತ ನೋಡ ನೋಡಪ್ಪ
ಅಣ್ಣ ಯಾವ್ದ ಕೋರ್ಸ್ ಯ ತಗೋಬ ತಗೋಬೋದಣ್ಣ ಅಂದ್ರೆ ಬಾಳ ಚೆನ್ನಾಗಿ
ನಾನ್ ತಗೊಂಡಿದ್ದು ಇನ್ಫಾರ್ಮೇಶನ್ ಹೂ ಹ ತಗಂಡಿದೆ ಇನ್ಫರ್್ಮೇಶನ್ ಸೈನ್ಸ್ ಹಹ ನೀನ್ ನೋಡಪ್ಪ ಎಂತ ಅಂತ ಇ ಸಿ ಚೆನ್ನ ಗ್ ಐತಿ ಸಿ ಎಸ್ ಚೆನ್ನಗ್ ಐತಿ ೋಡ ಅ ಸಿ ಎ ಸಿ ಎ ಎಮ ಎಲ್ ಚೆನ್ನಾಗ್ ಐತಿ ಸಿ ಎಸ್ ಸಿ ಡಿ ಎಸ್ ಅಂತರ ಭಾರಿ ಚೆನ್ನಾಗತಿ ನೋಡಪ್ಪಾ ಏನ್ ಮಾಡ್ತೀಯ
ಅದೇ ಅಣ್ಣ ಅದೇ
ಎಲ್ಲಾರು ಚೆನ್ನಾಗಾರ ಕಣೋ ಫ್ರೆಂಡ್ ಇದಾರೆ ಅದ ಕ್ಕೆಲ್ಲಾ ಏನು ಇದಿಲ್ಲ
ಹ
ನೋಡ ನೀ ಏನ್ ಮಾಡ್ತಯ ಅಂತ ಎಲ್ಲಾ ಚೆನ್ನಾಗಿ ಎಲ್ಲಾ ಕರೆಕ್ಟ್ ಐತಿ
ಅಣ್ಣ ಸ್ಪೋರ್ಟ್ಸ್ ಗಿಟ್ಸ್ ಏನಾದರುೂ ಇದೆ ಅಣ್ಣ ಅಲ್ಲಿ
ಹಾ ಸ್ಪೋರ್ಟ್ಸ್ ಐ್ತಪ್ಪಾ ಸ್ಪೋರ್ಟ್ಸ್ ಎಲ್ಲ ಇಂಪಾರ್ಟೆನ್ಸ್ ಕೊಡ್ತಾರೆ ನಿನ್ ಬಾ ನೋಡೋಣ ನಿ ನಿಂಗೆ ಸ್ಪೋರ್ಟ್ಸ್ ಇನ್ನಲ್ಲಾ ಎಲ್ಪ್ ಮಾಡ್ತೀವಿ ಅದಕ್ಕೂ
ಹಾ ಅದೇ ಸ್ಪೋರ್ಟ್ಸ್ ಅಲ್ಲಿ ಯಾರ್ಯ ಸ್ಪೋರ್ಟ್ಸ್ ಇದೆ ಅಣ್ಣಅಲ್ಲಿ
ಎಲ್ಲಾನು ಐತಿ ನೀನ್ ಪ್ರಾಕ್ಟೀಸ್ ಮಾಡ್ದಂಗೆ ಜಿಮ್ ಐತಿ ಡೈಲಿ ಜಿಮ್ ಹೋಗು ಬ ಜಿಮ್ ಹೋಗಲ್ಲ ಅಂದ್ರೆ ಬೆಳಿಗ್ಗೆ ಒಂದ್ ರೌಂಡ್ ಜಾಗಿಂಗ್ ಹೋಗು ಮ್ಯಾರಥಾನ್ ನೋಡು ಮ್ಯಾರಥನ್ ಪ್ರಾಕ್ಟೀಸ್ ಮಾಡು ಹ ಸಾಯಂಕಾಲ ಜಿಮ್ ಹೌದು ಕರೆಕ್ಟ್ ಆಗ ಊಟ ಗೀಟ ಮಾಡ್ ಕಕೊಂಡ್ ಕರೆಕ್ಟ್ ಆಗ ಎ ಕರೆಕ್ಟ್ ಆಗ ಇ ಮಾಡ್ಕೊಂಡಿದ್ರೆ ಎಲ್ಲಾ ಕರೆಕ್ಟ್ ಆಗತ್ತೆ
ಹಣ ಅದೇ ಮತ್ತೆ ಹಾಸ್ಟೆಲ್ ಅಣ್ಣ ಹಾಸ್ಟೆಲ್ ಕಾಲೇಜ್ ಅಷ್ಟಲೇ ಬೆಸ್ಟ್ ಇಷ್ಟಏನ
ಕಾಲೇಜ್ ಆಟ್ಲು ಚೆನ್ನ ಐತಿ ನಿನಗೆ ನೀನ್ ಸಡನ್ಗ ನಾವೆಲ್ಲದ ಹ ಕಾಲೇಜ್ ಆಷ್ಟಟ್ಲಿಂದ ಚೆನ್ನ ಐತಿ ನೋಡಪ್ಪಾ ಏನ್ ಮಾಡ್ತಯ ಅಂತ ಗೊತ್ತಿಲ್ಲ ಕರೆಕ್ಟ್ ಆಗಿ ನಾ ಊಟ ಒಂದ್ ಸ್ವಲ್ಪ ತೊಂದ್ರೆ ಆಗ್ಬೋದೇನೋ ನಿನ್ಗೆ ಅದು ಬಿಟ್ರೆ ಎಲ್ಲಾ ಸರಿ ಆಗುತ್ತೆ ಸ್ಟಾರ್ಟಿಂಗ್ ಅಷ್ಟೇ ಪ್ರಾಬ್ಲಮ್ ಆಗತ್ತ ಯಾಕಂದ್ರೆ ನಾವೆಲ್ಲ ಆಾ ಕಡೆದವ್ರು ಈ ಕಡೆಗೆ ಬಂದ ಎಲ್ಲೊಂದಸಪೋಟ ಎಲ್ಲ ಸೆಟ್ ಆಗಲ್ಲ ಹ್ಮ್ ಬಾ ಆರಾಮ್ಸೆ ಬಾ ನೀನ್ ತಲೆ ಕೆಟ್ಸ್ಕೋಬೇಡ ಮಾಷ್ಟಲು ಊಟ ಒಂದಚೂರು ನಿನ್ ಕಷ್ಟ ಆಗತ್ ಆಮೇಲ್ ಆಮೇಲ್ ಸರಿ ಆಗತ್ ಏನ್ ಮಾಡಂಗಿಲ್ಲ ಆಮೇಲೆ ಆಮೇಲೆ ಫ್ರೆಂಡ್ಸ್ ಹಾಕಾರೆ ರಮ್್ ಮಾಡ್ಕೊಂಡ ಇಲ್ಲ ಪೀದಿ ಮಾಡ್ಕೊಂಡ್ ಇರುವಂತೆ ಬೈಗ್ ಈಗ ತಂಗ್ ಕಾಲೇಜ್ ಕರ್ನಾಟಕ್ರ ಆಯ್ತು ನಾನೀಗ ಫಸ್ಟ್ ಇಯರ್ ಆಸ್ಟ್ಲಗಿದ್ದೆ ಸೆಕೆಂಡ್ ಇಯರ್ ಹಾಸ್ಟ್ಲ ಬಿಟ್ಟು ಈಗ ಬೈಕ್ ತಗೊಂಡ ಪಿ ಜಿ ಇದ ಅಡರಣ ಆಯ್ತೀನಿ
ಹಾ ಅದೇ ನಾನ್ ನಿನ್ ಜೊತೆನೆೇ ಇರ್ತೀನಿ ಹ ಆಣ
ಸರಿ ಬಾ ಆಯ್ತತ್ ನಮ್ದ ಜಾಯ್ನ್ ಮಾಡಿಸ್ತೀನ್ ಬಾ ಮಾತಾಡಿ ಹ್ಮ ಪಿಜಿನ ಚೆನ್ನಾಗತಿ ಪೀಜಿಗೆಲ್ಲ ಒಂದ್ ಸ್ವಲ್ಪ ನೀನೇ ಚಿಕನ್ ಮಟನ್ ತಿನ್ನಲ್ಲ ಹಿಂಗ ನಡೀತಿದ್ದೀನಿ ನೀವು ವೆಜ್ಜ್ ಮಾಡಿಸತೀವಿ ನೀ ಹಾ ಆರಾಮ್ ಸೇ ಬಾ ಅವಾಗ್ ಅವಾಗ್ ಅಲ್ಲಿ ಎಲ್ಲಿ ಟ್ರಿಪ್ಯಲ್ಲ
ಹಾ ಮತ್ತೆ ಇದು ಕಾಲೇಜಲ್ಲಿ ಫೆಸ್ಟ್ ಗಿಫ್ಟು ಜಾಸ್ತಿ ನಡೆಯುತ್ತಾನ ಜೋರ ಹ
ಅದ ಬಿಟ್ರೆ ಬೇರೆ ಏನಿಲ್ಲಪ್ಪಾ ಅದಂದೆ ಯಾರ ಒಬ್ರು ದೊಡ್ ಆಡಳರು ಒಬ್ರು ಬರ್ತಾರೆ ಅದ್ರ ಮುಂದಿನ ಒಂದು ಬ್ಯಾಂಡ್ ಅವರು ಬರ್ತಾರೆ
ಹಾ
ನೀ ಬಾ ಕಾಲೇಜಿ ಬಾ ನೀನು ಆರಾಮಸೆ ಟೆನ್ಷನ್ ತಾಬಿಡ
ಹಾ ಅಣ ಅದೇ ಅಣ್ಣ ನಾನು ಸಿ ಇ ಟಿ ಎಕ್ಸಾಮ್ ಬರ್ತಿದ್ದೀನಿ
ಹಾ
ಅದು ರ್ಯಾಂಕಿಂಗ್ ಸ್ವಲ್ಪ ಜಾಸ್ತಿ ಆಗಬಿಟ್ಟಿದೆ ಅದಕ್ಕೆ ಸೀ
ಸಿಟಿ ಇಂದ ಅಪ್ಲೈ ಮಾಡಂಗ ಮಾಡು ಬಾರಿ ಚೆನ್ನಾಗತ್ ಅಪ್ಲೈ ಮಾಡಿದ್ರೆ ಅಕಸ್ಮಾತ್ ನಿನ್ ಲಕ್ಕ ಇತ್ತಪ್ಪ ಅಂದ್ರೆ ಇಲ್ಲಿ ನಿ ಫೈ ಫೈ ಇದು ಫೀಸ್ ಕಡಿಮೆ ಆಗುತ್ತೆ ನೀನು ಫೀಸ್ ಕಡಿಮೆ ಆಗಿಲ್ಲ ಇದು ನಡೀತ ಐತಿ ನಾ ಪೇ ಮಾಡ್ತೀನಿ ದುಡ್ಡ ಐತಿ ಅನ್ನೋದಾದ್ರೆ ನೀನ್ ಮ್ಯಾನೇಜ್ಮೆಂಟ್ ಶೀಟ ಇಂದ ಬಾ ಮನೆಗ್ ಕಷ್ಟ ಐತಿ ಅಂದ್ರೆ ಅಪ್ಲೈ ಮಾಡಪ್ಪಾ ಅದ್ನೆಲ್ಲ ಮಾಡಬ ಮಿಸ್ ಇದು ಮಾಡ್ಬ ಬಿಡ ನ ಮಿಸ್ ಮಾಡ್ಕೊಂಡ್ ಎಷ್ಟೋ ಜನ ನನ್ ಫ್ರೆಂಡ್ಸ್ ಮ್ಯಾನೇಜ್ಮೆಂಟ್ ಇಂದ ಬಂದು ಬಾರಿ ಪ್ರಾಬ್ಲಮ್ ಆಗ್ತೈತಿ ಸುಮ್ಮನೆ ಎಜುಕೇಶನ್ ಲೋನ್ ಎಲ್ಲ ತೊಂದರೆ ಬರೀ ದುಡ್ಡು ದುಡ್ಡು ಆಬಿಡುತ್ತೆ ನೋಡ್ ಯೋಚನೆ ಮಾಡು ಏನ್ ಮಾಡ್ತಯ ಅಂತ ನಿನ್ ಮೇಲೆ ಇರ್ತಿಲ್ಲಾ ನೀನು ಚೆನ್ನಾಗ್ ಓದ್ತೀನಿ ಚೆನ್ನಾಗ್ ಮಾಡ್ತೀನಿ ಮ್ಯಾನೇಜ್ಮೆಂಟ್ಗ ಬರ್ತೀನಿ ಅಕಸ್ಮಾತ್ ಬ ತೆಗಿತಿಯೇ ನೀ ಚೆನಾಗ್ ಓದ್ಬೇಕು ನೀನ್ ಚೆನ್ನಾಗಿರ್ಬೇಕಷ್ಟೆ ಹುಡುಗ್ರು ಜೊತೆ ಸೆರ್ ಹಾಳಾಗದಲ್ಲ
ಅದೇ ಅಣ ನಂದು ಸಿ ಟಿ ರ್ಯಾಂಕ್ ಸ್ವಲ್ಪ
ಅದೇ ಅದು ಇರ್ಲಿ ಗೊತ್ತಾಯ್ತ್ ಬಿಡು ನನಿಗ್ ಗೊತ ದು ನಾನ್ ಹೇಳಿದ್ನಲ್ಲಾ ನನ್ ಫ್ರೆಂಡ್ಸ್ ಎಲ್ಲಾ ಇದರೆ ಸುಮಾರು ಜನ ಅವ್ರಿಗೆಲ್ಲಾ ದೆ ಇಲ್ಲ ಅಂತಲ್ಲ ಬಟ್ ನೀ ಬಾ ಅರಾಮ್ಸೆ ಕಾಲೇಜ ಟೆನ್ಷನ್ ಎಲ್ಲ ತಗೋಬೇಡ ಹಾ ನೀ ಆ ಬಂದು ಅದು ಅಪ್ಲೈ ಮಾಡದ್ ಮಾಡು ನಾರ್ಮಲ್ ಆಗಿ ಅದ್ನ ಮಾಡು ಅದು ಮ್ಯಾನೇಜ್ಮೆಂಟ್ ಸಿಗ್ಲಿಲ್ಲ ನೀ ಒಳ್ಳೆ ಇದಾಗ ಇದೆ ಕಾಲೇಜ್ ನಿಂಗ ಇದು ಸಿಗ್ತಂದ್ರೆ ಒಂದ್ ಎಂಬತ್ ಸಾವಿರ ಅರ್ವತ್ ಸಾವಿರ ಒಂದ ಲಕ್ಷಕ್ಕೆಲ್ಲ ಬಿದ್ಧ್ಬಿಡುತ್ತೆ ಕಾಲೇಜ್ ಫೀುಜು ಏನ್ ಟೆನ್ಶನ್ ಇಲ್ದ್ಯಾಂಗ್ ಎಲ್ಲ ಕೆಲ್ಸ ನೀ ಆರಾಮ್ಸೆ ಬಾ ತಲೆ ಎಲ್ಲ ಕೆಡ್ಸ್ಕಬೇಡ ಏನ್ ಮಾಡ್ತಿಯಾ ನೋಡು
ಅದೇ ಮತ್ತೆ ಮ್ಯಾನೇಜ್ಮೆಂಟ್ ಒಳ್ಳ ಸೀಟಿನೇ ಒಳ್ಳೇದ
ಹ್ಮ ಸೀಟಿ ಒಳ್ಳೇದು ಅಕಸ್ಮಾತ್ ನೀ್ ಮ್ಯಾನೇಜ್ಮೆಂಟ್ ಥ್ರೂ ಬರ್ತ ಅಂದ್ರೆ ಅದು ದುಡ್ಡಐತಿ ಆಗತಿ ಅದು ಬಾ
ಹ ಮತ್ತೆ ಇದು ಸ್ಪೋಟ್ಸ್ ಬಹಳ ಸ್ಪೋಟ್ಸ್ ಅಲ್ಲಿ ಬಹಳ
ಸ್ಪೋರ್ಟ್ಸ ಈನ್ ಜಾಸ್ತಿ ತಲೆ ಕೆಡ್ಸ್ಕಬೇಡ ಕನೊ ಓಡ್ಸಿ ಬಗ್ಗೆ ತಲೆ ಕೆಡ್ಸ್ಕೊಬೇಡ ಓದದು ಪ್ರಾಜೆಕ್ಟ್ ವರ್ಕ್ ಮಾಡದು ಅಸೈನ್ಮೆಂಟು ರೆಕಾರ್ಡು ಅದೇ ಆಗೋಗುತ್ತೆ ಎಲ್ಲ ಕೆಲ್ಸ ನೀ ಆರಾಮ್ಸೆ ಬಾ ಫಸ್ಟ್ ಕಾಲೇಜಿಗೆ ಬಾ ಕಾಲೇಜ್ ನೋಡ್ಕೊಂಡ್ ಹೋಗು ಏನ್ ಅನ್ಸ್ತೇತಿ ನೋಡು ಇದನ್ ಬಿಟ್ಟ ಆಧಾರ ಮೇಲೆ ಇನ್ನುೂ ಒಂದ್ ಮೂರ್ ನಾಕು ಕಾಲೇಜ್ ನೋಡ್ಕಂಬ ಕಾಲೇಜ್ಗಳು ನೋಡು ಅಡ್ಡಾಡು ಸುತ್ತೂರಿ ಯ ಕಾಲೇಜ್ ಹೆಂಗ ಐತಿ ಏನು ಎತ್ತ ಎಲ್ಲಾ ಗೊತ್ತಾಗತ್ ನಿಂಗೆ ಆ ಕಾಲೇಜ್ ಅವ್ರ ಹತ್ರ ಹೋಗಿ ಆ ಟೀಚರ್ಸ್ ಆ ಫ್ಯಾಕಲ್ಟಿ ಅವ್ರ ಹತ್ರ ಎಲ್ಲ ಮಾತಾಡು ಏನಂತಾರೆ ಏನ್ ಮಾಡ್ಬೇಕು ಹಂಗ್ ನಡಿಯುತ್ತೆ ಯಾವ್ ಫೀಸ್ ನಿನಗ್ ಓಕೆ ಆಗುತ್ತೆ ನೀ ಏನ್ ಮಾಡ್ಬೇಕ್ ಅನ್ಕೊಂಡಿಯ ಅದನ್ನ ನೀನಿಗ್ ಸೆಟ್ ಆಗುತ್ತಾ ನಿನಿಗ್ ಯಾವ ಕಾಲೇಜಲ್ಲಿ ಯಾವ ಬ್ರಾಂಚ್ ಸಿಗುತ್ತೆ ಆ ಬ್ರಾಂಚ್ ಎನ್ಷ್ಟ ಕಡಿಮೆ ಐತಿ ಅಮೌಂಟ್ ಒಂದ್ ಐದಾರ ಕಾಲೇಜ್ ನೋಡು ಟ್ಯಾಲಿ ಮಾಡು ನಿನಿಗೆ ಖುಷಿ ಆಯ್ತಾ ಆ ಕಾಲೇಜ್ಗ ಓಗಿ ಜಾಯ್ನ್ ಆಗ ಇಲ್ಲೇ ಬಾರ್ಬೆಕಾಂತಿಲ್ಲ ಯಾವ ಕಾಲೇಜ್ ನಿನಗ್ ಇಷ್ಟ ಆಗೆ ಯಾ ಕಾಲೇಜ್ ನಿನಗ್ ಎಲ್ಪ್ ಆಗತಿ ನಿನಿಗಾ ಯಾ ಕಾಲೇಜಿಂದ ನಿಂಗ್ ಪ್ಲೇಸ್ ೆಟ್ ಆಗುತ್ತೆ ಯಾವ ಕಾಲೇಜಿಗೆ ಹೆಂಗಿದರ್ ಫ್ಯಾಕಲ್ಟೀಸು ಎಲ್ಲಾ ಅಬ್ಸರ್ವ್ ಮಾಡ್ಬೇಕು ನೀತ್ ಅಗಿ ಅವಾಗ್ ನೀನು ಕರೆಕ್ಟಾಗಿ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಎಲ್ಲ ಗೊತ್ತಾಗದ್ ನಿನ್ ನೋಡು ಏನ್ ಮಾಡ್ತಿಯಾ ಬಾ ಅರಾಮ್ಸೆ ಬರದಿರ ಬಾ ನಂಗೆನ್ನ್ ತಲೆ ಕೆಡಸ್ಕನಲ ನಾನು ಬಿಡಿ ಕಾಲೇಜ್ ಮಾಡಿಸೀ ನನಿಗೆ ಪ್ರಿನ್ಸಿಪಲ್ ಚೇರ್ಮನ್ ಎಲ್ಲಾ ಪರಿಚಯನ ಇದರೆ ಅವ್ರತ್ರನು ಮಾತಾಡಿಸ್ತಿನಿ ಅವರೆಲ್ಲ ಏನ್ ಮಾತಾಡ್ತಾರ ನೋಡು
ಹ್ಮ ಅದೆ ಅಣ್ಣ ನಾನು ಕಂಪ್ಯೂಟರ್ ಸೈನ್ಸ್ ತಗೋಬೇಕು ಅಂತಿದ್ದೆ ಸಿಎಸಿ
ಹ್ಮ್
ಸಿ ಎಸಿಲಿ ಎಐ ಎಂಎಲ್ ಬೆಸ್ಟ್ ಅಂತ ಹೇಳ್ತಿದ್ದಾರೆ ನಮ್ ಫ್ರೆಂಡ್ಸ್ ಎಲ್ಲ
ಹಾ
ಸಿಎಸ್ಇ ಅಪ್ಲೈ ಮಾಡ್ಬಿಡ್ತೀನಿ ಸುಮ್ನೆ ಅಥ್ಲಗಿ
ಸರಿ ಅಪ್ಲೈ ಮಾಡು ಫೀಸ್ ಒಂದ್ ಲಕ್ಷದ ಅರವತ್ ಸಾವಿರ ಆಗತಿ ಬಾ ಏನ್ ಮಾಡ್ತಿಯಾ ನೋಡ ನಿನ್ಮೆಲ್ಲ್ ಡಿಪೆಂಡ್ ನೀನ್ ಹೆಂಗ್ ಓದ್ತಿಯಾ ನೀನ್ ಹೆಂಗ ಇ ಯ ಅದ್ರ ಮೆಲ್ ಡಿಪೆಂಡ್
ಹೌದಣ್ಣ ಅಲ್ಲಿ ರ್ಯಾಗಿಂಗ್ ಈೀಗಿಂಗ್ ಏನ ಇಲ್ಲ ಅಣ್ಣ
ಹ್ಮ್ ಹಾ ರ್ಯಾಗಿಂಗ್ ಎಲ್ಲ ಇಲ್ಲಪ್ಪ ರ್ಯಾಗಿಂಗ್ ಬಗ್ಗೆ ಎಲ್ಲ ತಲೆ ಕೆಿಸಸ್ಕೋಡ ರ್ಯಾಗಿಂಗ್ ಎಲ್ಲ ನಡೆಯಲ್ಲ ಕಾಲೇಜಕ್ ರ್ಯಾಗಿಂಗ್ ಎಲ್ಲ ಮಾಡಲ್ಲ ನಮ್ಮ್ ಕಾಲೇಜ್ ರ್ಯಾಗಿಂಗ್ ಎಲ್ಲ ಮಾಡಿದ್ರೆ ಸ್ಟ್ರಿಕ್ಟ್ ಆಕ್ಷನ್ಸ್ ಎಲ್ಲ ಇದ ಕಾಲೇಜಲ್ಲಿ ಅದನ್ನನ ಈ ತಲೆಗೆ ಎಟ್ಸ್ಕೊಬಡ ಹ್ಮ್ ಬಾ ನೀ ಆಾಮಸ ಕಾಲಜ ಇ ಬಾ ಸರಿನಾ ಕಾಲೇಜ್ ನೋಡ್ಕೊಂಡ್ ಹೋಗಂದ ಬಂದು
ಹಣ
ಒಂದು ಕಾಲೇಜ್ ಇದೆ ಕೊಂಡು ಆರಾಮ್ಸೆ ಹೋಗಿ ಯಾರ ಏನಂತಾರೆ ಏನೇ ಮಾಡ್ತಾರೆ
ಫ್ರೀ ಇದ್ದರೆ ಹೇಳೋಣ ಅವತ್ತು ಬಂದು ಕಾಲೇಜಲ್ಲಿ ನಿನ್ನ ಜೊತೆ ನಿಿನ ಗೊತ್ತ ಅಂದಲ್ಲ ಪರಿಚಯ ಇದರ ಅಂದಲ್ಲ ಸ್ವಲ್ಪ ನಿನ್ನೆ ಮಾತಾಡಿಸಿ ಸ್ವಲ್ಪ ನೋಡೋಣ ಅಂತ
ಸರಿ ನೀ ಬಾರಪ್ಪಾ
ಸರಿಯಣ್ಣ ಮುಂದಿನ
ಬಾ ಬಾ ಬಾ ತಲೆ ಕೆಟ್ಸ್ಕೋಡಣ ಅದೀನಿ ಪೂರ್ತಿ ಸಪೋರ್ಟ್ ಯಾವ್ದಿಕ್ಕೂ ಟೆನ್ಶನ್ೇ ತಗಬೇಡ
ಹಾ ಮಧ್ಯಾಹ್ನ ಊಟ
ಹ ತಡಿ ಒಂದೇ ನಿಮಿಷ ಹಾ ಒಂದೆ ಒಂದು
ಹಣ್ಣ ಅಣ್ಣ ಅಣ್ಣ ಊಟ ಆಯ್ತ ಅಣ್ಣ
ನಿ್ದು
ನಂದುು ಆಯ್ತಣ್ಣ ಅದೇ ಮುಂದಿನ ವಾರ ಬರ್ತೀರೋಣ ಮತ್ತೆ ಇದಣ
ಹ ಹಾ ಫ್ರೀ ಇರ್ತಿೀನ ಫ್ರೀ ಇರ್ತಿನ ತಲೆ ಕೆಟ್ ಕವಡ ನೀ ಬಾ ನೀ ಬಂದು ಕಾಲೇಜ್ ನೋಡ್ಕೊಂಡು ಹೋಗಿ ಸರಿನಾ ಸರಿ ಸರಿ ಬಾಯ್ ಬಾಯ್